ಅಜಯ್ ಕಣ್ಣಪ್ಪ
ಏನ್ ಮಾಡಕ್ ಆಯ್ತ್ಪಾ ಮಾಲಕ್
ಏನವು ಬಾರಿ ಬ ಮಾತ ಬಾರಿ ಗೆ ಇ ಮಾಡಳ ಕಸ ಬಾಳೆಕ್ ಬಾರಿಗಿ ಬಾರಿಗಿ ರೆಡಿ ಮಾಡಕತ್ನಿ
ಭಾರಿಗಾ
ಸ ಹೆಂಡಿ ಕಸ ಬಾಳೆಕ್ ಬಾರಿಗಿ ಹ್
ಹ
ಹ ಅವಾಗ ಮನಲ್ಲ ಮನೆು
ಮನ್ಯಾಗ ನಡ್ತಪ್ಪ ನಿದೆ ನಾನೀಗ
ನಪ್ಪಾ ನೀನ್ಅಂತೀಸಂತ್ನೆ
ಇನರಾಮ ಕು ಬಿತಲಾರ ಬಾರ ನೀ ಇ ಚಲ ಕುಂತಪ್ಪ ಅಡ್ವಾನ್ಸ್ ಅಡ್ವಾನ್ಸ್ ವಿಷ ಕುಂತ ಇಲ್ಲಿ ಯಾಕನ ಬಿತ್ತುವ ನ ಅಗೆದೆ ಈಗ
ಯ ನ ಬಳ ಕಕಳ
ಆ
ಈಗ ಯಾಕೆ ಬಿತವನ್ ಅಗೆದೆ ಕರೆ ಬಳದ ಮೇಕ್ ಯಾಕ ಬಳದು ಬೆಳಬಡ ಈಗ್ ಬಿತ್ತೀವಿ ಯಾಕ ಬಿತ್ತೀವಿ ನಂಗಾಯದ
ಹ್ಮ್
ಅದೇ ನಾಳೆ ಬೆಳದ ಮಕಾಕ್ಬಳೋದ ಆಗಲ್ಲ
ಇದ ಈಗ ಮತ್ತೆ ಮಳಿ ಇಲ್ಲ ಏ ಇಲ್ಲ ಅ ಈಗ
ಎಲ್ಲರು ಹೆಂಗಗೆ ಹಗಿದೆ ಮಾಡ ಯ ಯಾಕ ಯ ಕಡೆನು ಮಳೆ ಇಲ್ಲ ರೀ ಮಲ್ವಾರ ಕಡೆಕ ಮಳೆ ಇಲ್ಲ
ಹಾ
ಮಲ್ನಾಡ್ ಮಲ್ನಾಡು ಕಡೆಕಂದ ಮಳಲ್ಲ ಅಂದಗೆ
ಮಲ್ಲೊಂದ್ ಕಡೆಕ್ ನಡಿದ್ದಪ್ಪ ಕಡೆ ಹತ್ತು ಹತ್ರಿರದ ಈ ವರ್ಷನು ಮಳಿ ಶಂಂತ ಈಏನು ಮಾಡತ ಏನಿಲ್ಲ
ಅಡೆ ಸಲ್ಲ ಮ ಇಡೆ ಅಷ್ಟ ಬ.
ಹ್ಮ್ಮಾರ. ಕಡೆಗ ಆದ್ರೆ ಕಾಲಕ್ ನೀರನ್ನು ಮೂಡ್ತಾರೆ ಮಹಾರಾಷ್ಟ್ರ ಅಲ್ಲ ಸೆಂಟ್ರಲ್ ನೀರು.
ಮಹಾರಾಷ್ಟ್ರಕ ಅ ಮನಗಂಡೋಡದ ಮಳೆ.
ಇನ್ನು ಈಗ ನಮ್ಮಗಚ್ಚಿದೆ ಅರ್ಧ ಗಂಟೆದಿಂದ.
ಹ್ಮ್.
ಬಂದದ ಈಗ ಸಮ. ಮಗ ನಿನ್ನ ಒಂದ ಆ. ಅಂದ್ರನು ಬ್ಯಾಶಿಗೆ ನೀರ್ ಬಿಡೋದ ಐರಿನ
ಏ ಬ್ಯಾಸಿ ಬರ್ಲಿಕ್ಕಲ್ ಈಗ ಬಂದ್ರ ಸಾಕು ಹೊಳ್ಗಕ
ಕಾವಕ್ ನೀರ್ ಬಂದುಲಗಸ.
ಜಗ ಬಂದ.
ಹಾ ಬೇಷಾರದ ಕ್ಯಾನಲ್ ಮ್ಯಾಗನಂಗಗೆ ದೂನ್ ಹದು.
ಅದ ನಾವ ನನಂಗ ಸಣ್ಣಕಾಲಕ್ ಬಂದ ನಾವ್ ನ ಕಡೆ ಹೋಗಲ್ಪ ಸಣ್ಣಕಾಲಕ್ ಬಂದಿರ್ಬೇಕು.
ಆ.
ಸೋನಿ ಕಕ್ ಬಿಟ್ಟೇನ್ ನೋಡ ನಾವನ್ ಆ ಕಡೆ ಹೋಗಿಲ್ಲಾ ಹೊಲ್ ಕಿಡಕ್ ಕನ್ಲ್ ಕಿಡಕ್.
ಹ್ಮ್ ಬಂಗಾರ ನೀರ್ ಮಾತ್ರ. ಬಂದವ ಪೂರ್ತಿ ಬಂದ ಅರ್ಧ ಕ್ಯಾನ್ಲ್ ಇದ್ದು ನ ಇಲ್ಲಿಗ ಹೋಗನಪ್ಪ ನೋಡಿದ ಅರ್ಧ ಕ್ಯಾನ್ಲ್.
ಹ್ಮ್ ನಮ ಅರಿಕರ್ಜೆ ನಿನ್ನ ನೀರು ಮಳೆ ಬಂದರುನು ಅರಿಕರ್ಜ ಗುಬ್ ಬೆಂಂಗಿ ಚಾಲ ಅವೋಗ.
ಹಾ.
ಅರ್ಕಜೆ ನಿನ್ನ ನಿ ಮಳೆ ಬಂದ್ನು ಗುಬ್ ಬೆಂಗ.
ಏ ಅವಂದು ಕಣ್ಣಾಡಿಕಲ್ಲ ಒಂದು.
ಏ ಅಪ್ಪ ಬರ್ದು.
ಅಾ ಹೌ.
ಹತ್ತಿನ ಆದಲಿ ಒಂದು ಕಾಣತ.
ಹ್ಮ್ ನೋಡನಿ ಅಲ್ಲ ನಾನು ನೀನ್ ಹೇೋಗಿದ್ದೇಲ್ಲಿ.
ಏ ಸಲ್ ನಮ್ ನಮ್ ಕೂಡ ಊರಿದ್ ನೋಣ್ಣ ನಮ್ಮಲ್ಲ ಆಲ್ಲ. ಟೂರ್ ಇದೆ ಅದರಂಗಲ್ಲದು.
ಮೋಟ್ರ ಮೋಟ್ರ ಚಾಲ್ ಮಾಡಿ ಬರ್ಕ್ ಹೋ್ದೆ ನೀನ್ನ. ಕಲ್ಲಿ ಈವ್ರ್ದ ಮನಗಂಡ ವ. ಚಲ್ಲ ಉಂದು.
ಹ್ಮ್.
ಮೇಂಟೆನೆನ್ಸ್ ಸಣೆ ಮಾಡ್ತೇಾನ ನಾವ
ಹ ಏನ್ ನಾಕ್ ನೀರ್ ನಾಕ್ ಐತ್ ನೀರ್ ಆಗ್ಯಾವ ಬರೇ ನೀರ್. ನೀರಿನ ಮೇಲೆ ಬಂದ ಫುಲ್ ಅದು.
ಈಗ ಎಣ್ಣೆ ಗೊಬ್ಬ್ರ ಇ ಆಗಿರ್ಬೇಕು ಗೊಬ್ಬರ ಎಷ್ಟ.
ಏ್ ಗೊಬ್ಬ್ರ ಹಾಕಿರ್ತಾನ ಸರ್ದಾರ ಬಿಡಲ್ವ. ಒಬ್ಬರು ನಮ್ಮ ಮನೆ ಆಡ್ ಸೈಡ್ ಬಿತ್ತ ಬಾರಿ ಆತ್ತ. ನ್ ಹ. ಆ.
ಸ್ೀಕಾರಲ್ಲ ಕೊಡ ಕೂಬ್ಬಲ್ಲಡ್ಲ್ಲು.
ಹ್ಮ ಅಷ್ಟಪೀಿಕರ್ ಬರ್ಲಪ ಅಷ್ಟಏರ್ ಒಡ್ಸ ಮ ಬಿಟ್ಟ ಏರ್ ಒಡ್ಸ ಆಯಕ ತದ.
ಕಸ ಬರೆ ಕಡೆ ಹ ಇಬ.
ಅವಖರ್ಯ ಫೋನ್ ಮಾಡ್ತಾನ ರಾತ್ರಿ ಮಕೊಂಡ ಫೋನ್ ಮಾಡತನ್ ಫೋನ ಮಾತಾಡ.
ತಾಂದ ಸುರಂಗ.
ಹ್ಮ್ ಅವದಾನ ರೆಡಿ ಆಗದ ಅಮೀನ್ ರೆಡಿ ರೆಡಿ ಆಗದಾನೆ.
ಕ ಆಾ
ಅಮೀನ್ ರೆಡ್ ದರಡಗದಾನ ಏನ್ ಮಾಡನಿನ.
ಎಡ ಲಂಗಸಾಮ.
ಹ್ಮ್್ಮ.
ಹ್ಮ್.
ಈಗ ಎರ್ ವರ್ಸಸ. ಈ ಸ ಪಂಡ ಗ್ರಹ.
ಹಾ ಹಚ್ಚನ ಹಚ್ಚಿಲಿ ಹಾಕಣ ಮನ್ನೆಚ್ಚಿದ್ದ ರಾತ್ರಿಗೆ. ನಾ ಹಕಂದಿದ್ದೆ ಇತ್ತುಲಾ ಹಕಂದಿದ್ದೆ ನಾನು. ಎತ್ತರ.
ನ ಕೊತ. ಯ. ಅಲ್ವಾ ಅಲ್ಲಗೆಡಿ
ಹಾ ವಾಟುಮಕೋಟರ ಶಂಗ ಶಂಗೋಡ ಕತ್ನ. ಹ್ಮ್ ಅವ ಸಂಗ ಚಲಾವ. ಒ ಬೂಸ್ ಬಂದ ಚಲ.
ಬ. ಸ್ ಬರ್ತ ಅಂದ್ರೆ ನಮ್ದನು ಎಲ್ಲಿ ನೀರು ಹೆಚ್ಚಲ್ಲಿ ವಾತಂದ ಬರ್ತದೆ.
ಹ ನೀರ್ ಐ್ತಿಲ್ಲ
ನೀವ್ ಆ ಪತಿಿ ಮಾಡ್ರಪ್ಪ ನಾವುಿ ಸರಿದ ಗಡಕದ್ರದು ಹೌದು.
ಹಾ ಪ ಚಿ ಮಾಡ ಆಪ್ಪ ಅಂದ್ರೆ ಮ್ಯಾಲ ಕುಡ ಇದೋಗರದ ನಾವು.
ಹ್ಮ್.
ನಾಲ ದೇವರರು.
ಆ ತೆಲಿಪೆಂಡೆ ಇರ್್ದು ಸುಳ್ಳು ಸುಳ್ಳು ಸುಳ್ಳು ಎಗರ್ ಬಿಿಟ್ಟಿತ್ತದ.
ಕಟಿಗ ಒಡದಿದ್ದಲ್ಲ ನ.
ನಾವ ಹೊಡ್ದು ಕಟ್ಟಿ ಕೊಡ್ದಲ್ ಆದ್ರೆ ಆಟ ಇರ್ದ ಹೊಡ್ದು. ್ವಿ ಗಾಳಿಗಾಗಿರುತ್ತ ಮತ್ತೆ ಬ್ಯಾಂಗಡ ಆಾಕ ಆಕಡೆ ಈ ಕಡೆ ಪೈಪ್ ಬಗದ್ವಿ.
ಕೆಟ್ಟಿಗಡಕ್ಕ.
ಕಟಿ ಕೊಡ್ದಲ್ಲ. ಕಟ್ಟಿಗೆ ಕಟ್ಟಿಗೆ ಏನ್ ಮಾಡ್ಯ ನನ್ಪಾ ಕಟ್ಟಿಗೆ ಕಟ್ಟಿ ಕೊಡದಲ್ಲ.
್ರ ಒಳಗ ಕೊಡದ್ರೆ.
ಹ್ಮ್. ಇಯ್ ಪ ನಮ್ಮ ಇಪ್ಪತ್ತೊಂದು
ಹಾ.
ಎಲ್ಲ ಇಲ್ಲ ಮನೆ ಬೇರಿ. ಹ ಕರ ಕೈತಲ್ಲ ಹ ನಡ ನೋಡ್ದಲೇ ನೋಡ್ದ.
ಬ ಹಲೋ
ಹಲೋ ರವಿ. ಅಂಡಾ
ಹಾ.
ಎ ಕಡೆ.
ಹ.
ಹಾ.
ಹಲೋ ಅವ.
ಕೇಳುತ್ತಿಲ್ಲಲ್ಲೇ ಹಲೋ ಅಂತಾನೆ ಅವನು.
ಕೇೇಳತಾ ಹಕ ಹತಿದ್ಯಾ.
ಹಾ.
ಹೊಟ್ ಕಟಕಿದ್ದಿದ್ದ ಎಲ್ಲಿ. ಗದ ಅ ಕೆವ ಒಟ್ಟ ಕಟ್ಟಕ
ಬ
ಹೊಟ್ಟೆ ಕಟಕತಿದ್ದೀವಿ ಕೆಳಲಾಗಿದೆ ಅರ್ಧ ಗಾಳಿ ಬಿಟ್ಟದ ಅದ್ರಾಗ ಗಾಳಿ ಬಿಟ್ಟ.
ಅದ ಕಾಳಸನ ಮಳೆ ಮಸಕಿ ಮಾಡದದು.
ಆದ ಮಾಡಕ ಮುಂದ ಹೋಗ್ಬಿಡ್ತದ ಕೊಡೆಕಂತ. ಮಾಡಾ ಆಗರ್ತ ಗಾಳಿ ಬುಟ್ಟಗಳ ಮುಂದಕ್ ಹೋಗ್ಬಿಡ್ದು ಬೇಕಂತ.
ಹ್ಮ್ ಗಾಾಯಿ ಬಿಟ್ಟದೇ ನ ಗಾಯಿ ಬಿಡ್ಲಿಕ್ಕೆ ಏನ್ ಆಯ್ತಾ. ಆಯಜಗಲ್ಲ
ಹ್ಮ. ನಾಳೆಗೆ ಎಕಡೆ ಹೋಗ್ಬೇಕ್ ಅಂದೆ ಎಕ ಮಿತ್ಳಬೇಕ.
ಎಲ್ಲಿಗೆಲ್ಲ ಮನೆ ತೊಳಿಬೇಕು.
ಇನ್ನಡು ಬಳಗ್ ಹೋಗದ್ತಿದ್ರಲ್ಲ.
ಹಲ್ಲ ಲಗ್ನಾಗಲ್ಲ ಹ ಮನೆಗ.
ಬರಿ ಬರಿ ಅಲ್ಲ ಅವ್ರ ಬಾಯ ತಕೊಂಡ್ ಬರ್ತಾರ ನಾವ್ರಾನ.
ಅವ್ರರು ಬಾಯ ಶೀಗ್ರಾವ ಎಲ್ಲ ಈ ಕೈನರ್ ಬೇಕ ಬರ್ತಾರ ಮಾಡೋಡಿ.
ಹೌದ ಒಟ್ಟ ಅವ್ರ ಮಾವನು. ಹ ಅಲ್ಲೇ ತೊಳ್ಕೊಂಡ್ ಬರ್ತಾರ. ಹ್ಮ್ ಕೊಡತರಿ ನೀವು ಹೊರ್ಗ ಹೆಜ ಕುಂತಲ್ಲ ಅಲ್ಲ.
ಅದನ್ನ ಬರ್ಸ್ಕಂಟ. ಹ ನಡ್ಕಂದೇನು ಹಾ ಬ್ಯಾಗಡಿ ಕೆಲವೆಲ್ಲ
ಹಲೋ. ಇದ ಕೊಡ್ತರಿ ಏನಂದ ನೀವ್ ಎಲ್ಲ ತಂತ್ರ
ಹಲೋ
ಓ
ನಿಿಂದ ನಾ ಹೊಟ್ಟ ಹಕ್ತ ಇದತೇ ನ . ಅರೆ ಅರೆ ಅರೆ ಹ. ಹರ. ಎಲ್ಲ ಮ ಉ ಮ ಅ.
ಹ.
ನೀ ಯಕಡೆ ಹೊತ್ತು ನಾಳೆ ನೀ ಆಕಡೆ ಹೊತ್ತು ಪಜ.
ನೋಡ್ಬೇಕ ಚಂಗ್ಕ್ ಹೋಗ್ಬೇಕಕ್ ಇಲ್ಲ ಮೆನ್ಗಕ್ ಹೋಗ್ಬೇಕು.
ಹೌದಾ.
ಹ್ಮ. ಅಲ್ಲಾ ಹತ್ತು ಕೊಡ್ತ್ರ ಏ ಅಂದ್ರೆ ನಿಮ್ಗೆ ಹೇಜಿಿಕಂಂತ ಹದ.
ಹೇಯ್ ಕೊಡಿ ಸರಿ.
ಎತ್ತ ಕೊಡ್ತರಿ ಅನಪ ಅಂದ್ರೆ ಮುಂದಕ್ಕ ನಿಮ್ ಅಜ್ಜಿ ಕುಂತದಾ.
ನೀರು ಮಕ್ಳು ಬಂದ್ರರು ಮನನಾಡ ತೀರ್ಸಾಡ್ಲಕ್ಕ ಅಲ್ಲಿ ಹೋಗ್ತಾರ ಹುಡುಗರು ಇಸ್ಯಾಡಾಕ. ಹುಡುಗುರು ಇಶಾಡಾಕನ ಹೋಗ್ತಾವ ಅಲ್ಲೇ. ಇನ್ನ ತುಂಬಿದು ಹುಡುಗರ್ ಕ್ಯಾಲಕ್ಕ. ಹ್ಮ್.
ಫನ್ ಜಗ್್ಯಾರ ಪಾ ಓತಾರ